ಅಲೋ
ನಮ್ದು ಯಾದಗಿರಿ ಹತ್ರ ನಿಮ್ದು
ನಮ್ದು ಯಾದಗಿರಿ ಅಣ್ಣ
ಏನ್ ಮಾಡ್ತಾದ್ರ ಕೆಲ್ಸ
ಕೆಲ್ಸ ಏನಲ್ಲ ಊರಲ್ಲಣ ನೀವು ಅಣ್ಣ
ಹಾ
ನಾ ಏನಿಲ್ಲ ಅಣ್ಣ ನೀವ ಏನ್ ಮಾಡ್ತೀರಣ್ಣ
ನಾವ ಏನಿಲ್ಲಪ್ಪ ವಲ ಮನೆ ಮಾಡ್ತೇವಿ
ಹೌದ ಅಣ್ಣ ಡಿಸ್ಟ್ರಿಕ್ ಯಾವುದಣ್ಣ ಡಿಸ್ಟ್ರಿಕ್ ಜಿಲ್ಲಾ ಬರುತ್ತಣ್ಣ
ನಾಷ್ಟ ಆಯ್ತಾ
ಅಣ್ಣ ನಾಷ್ಟ ಆಯದ ನಿಂದ ಅಣ್ಣ
ಹಲೋ
ಆ ಅಣ್ಣ
ನಾಷ್ಟ ಆಯ್ತು ಏನಪ್ಪಾ ಅಂದೆ
ಆ ಆಗ್ಯಾದ ಅಣ ನಿಂದಣ್ಣ
ಹಾ ನಮ್ದ ಆಗೈತಪ್ಪಾ
ಅಣ್ಣ ಜಿಲ್ಲೆ ಯಾವ್ದಣ್ಣ
ಹಾ
ಜಿಲ್ಲೆ ಯಾವುದು ಅಣ್ಣ
ಐದ್ ನಿಮಿಷ ಅಷ್ಟೇ ತಡಿ ಇದೇನ ಕೇಳ ಲ್ಲಾಗೈತಿ
ಹೌದಾ ಅಣ್ಣ
ಹ್ಮ್
ಅದಾ ಅಣ್ಣ ನೀನು ಕೂತು ಮಾತಾಡೋಣ ಒಂದ್ ಜರ
ಕೆಲ್ಸ ಏನ್ ಮಾಡ್ತೀರಾ
ಕೆಲ್ಸ ಏನಿಲ್ಲಲ್ಲ ವಲದಾಗಣ್ಣ ಆಲ್ ಅಣ
ಹಾ
ಯಾದಣ
ಹಾ ಐತಿ ನಿಮ್ದು
ನಂದ ಅಣ್ಣ ಏರ್ಟೆಲ್ ಅಣ್ಣ ನಾವೆಲ್ಲ
ನಮ್ದ ಒಂದ್ ನಾಲ್ಕು ಎಕರೆ ಐತಿ ನಿಮ್ದು
ನಮ್ದು ಮೂರ್ ಎಕರೆ ಅದಣ
ಮೂರ ಎಕರೆ ಐತಿರಿ ಹಾ ಏನ್ ಮಾಡ್ತಾರ ಕೆಲ್ಸ
ಅಲ್ಲದೆಲ್ಲಣ್ಣ ಅಲ್ಲ ನಿಮ ನೀವ ಏನ್ ಬಿತ್ತಿರಿ ಹೊಲದಲ್ಲಿ
ಇದೇ ತೊಗರಿ ಅತ್ತೆ
ಮಳೆಯಣ
ಮಳೆ ಏನ್ ಆಗೈತಿ ನಿಮ್ದು
ನಮ್ಗ ಆಗಣ್ಣ ಏನ್ ಹೊಲದಲ್ಲಿ ಬಾಯಿ ಪಿ ಅದ ಅಣ್ಣ ನೀರ್ ಹೊಡ್ಕೊಳಕ
ಹಾ ಐ್ತ ಭಾವಿ ಐತೆ
ಹೌದಾ ಅಣ
ಹ್ಮ
ಹಾ ಎಷ್ಟ್ ಜನ ಅ ಬಾಯಾಗ ಎಷ್ಟ್ ಜನ ಉಡ್ಕೋಬೇಕು ನೀವು ಒಬ್ಬರೇ ಮತ್ತೆ ಯಾರ ಅಣ್ಣ ತಮ್ಮಂದಿರ ಇದಿರಣ
ಅಣ್ಣತಮ್ಮ ಅದರ ಮೂವರ್ ಇದೀವಿ
ಮೂವರು ಆಗಬೇಕಾ ಅಣ್ಣ
ಹ್ಮ
ಹಾ ನೀರ್ ಸಾಲ ಬೇಕ್ ಅಲ್ವಣ ಬಾಯಾಗ
ಸಾಲತಪ್ಪಾ
ಮೂವರಂದ ದಿನ ಎರಡ್ ದಿನಕ್ಕೆ ಮೂರ್ ದಿನಕ್ಕ ಮರ್ಕತಿರಿಲ್ಲೋಡಣ ನೀವು
ಮೂವರು ಮೂ ಒಂದ್ ಒಬ್ರೆ ಮೂರ್ ದಿನ ಇರ್ತ ಟೈಮು.
ಹೌದಾ ಹ ಹ ನಿನಗೆ ಸಾಲ್ಬೇಕ್ ಅಣ್ಣ
ಸಲ್ತಪ್ಪ ನೀರ್ ಅವ್ರ ಬಾಯಿ ಹೆಂಗೆ ತುಂಬತಾ ಇರ್ತೈತಿ.
ಹೌದ ಅಣ್ಣ
ಹ್ಮ್
ಹೌದಾ ಏನೆಲ್ಲಿ ಅಣ್ಣ ನಿಮ್ದ ಎಲ್ಲ ಅಣ್ಣ ಹಳ್ಳ ಅದಣ
ಹಾ
ಹಳಕ್ ನೀರ್ ಬಂದಿರ್ತವಣ್ಣ ಮಳೆ ಹೊಯ್ದಿರುತ್ತೆ ನೀರ್ ಬರ್ತಾವ ಅಣ್ಣ.
ಹಹ
ಏ ಅಣ್ಣ ಮಳಿನೇ ಬರ್ಲದಣ ಅದಕ್ಕ ನಿಂತ್ವಿ.
ಹೌದ ಅಣ್ಣ
ಹ್ ಅಣ್ಣ ಮಳಿನೆ ಬರಲಾಗದಣ ಅದಕ್ಕ ಮಳಿ ಸಣ್ಣತ್ವ ಅಣ್ಣ‌ ಮಳಿ ಗೀಳಿ ಬತ್ತ ಮತ್ ತೊಗ್ರಿ ಬಿತ್ಬೇಕ್ ಅನ್ನಕತ್ತೀವಿ ಅಣ್ಣ.
ಈಗ ಏನ್ ಬಿತ್ತಿರಿ ನಿಮ್ಮ್ ಹೊಲ್ದಾಗ
ಈಗ ಒಂದು ಹತ್ತಿ ಬಿತ್ತಿವಿ ಅಣ್ಣ ಒಂದ ಹೊಲ ಎಂಟು ಎಕರೆ ಹಾಕೊಂದಿವಿ ಅಣ್ಣ. ಅರ್ಧ ಹತ್ತಿ ಬಿತ್ತಿವಿ ಜರ ತೊಗರಿ ಬಿತ್ತಬೇಕು ಅನ್ನಕತ್ತೀವಿ ಅಣ್ಣ
ಹ್ಮ್ ಹ್ಮ್
ಮಳಿನೇ ಬರಲ್ಲಗ್ಯದ ಅದಕ ನಿಂತೀವಿ ಕಣ್ಣ
ಹ್ಮ್ ಏನ್ ಗಾಡಿ ಗಿಡಿ ಹೊಡ್ತೀರಾ?
ಇಲ್ಲಾ ನೀವ್ ಅಣ್ಣ
ನಾವು ಹೊಡಿತಿವಿ ಟ್ಯಾಕ್ಟ್ರಿ
ಹೌದ ಅಣ್ಣ ಏಟು ಕೊಡ್ತಾರೆ ಪೇಮೆಂಟ್ ದಿನಕ್ಕೆ.
ದಿನ ನಾಲ್ಕು ನೂರು ಕೊಡ್ತಾರ.
ತಿಂಗಳಿಗ್ ಏಟ್ ಆಯಿತು ಅಣ್ಣ್
ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ.
ಅಣ್ಣ ಹದಿನೈದು ಮಾಡಕೊಬೇಕ್ಲಿಲ್ವ ಅಣ್ಣ ತಿಂಗಳಿಗಿ
ಅದೇ ಐದನೂರ್ ಹಂಗ್ ಕೊಟ್ರ ಅಂದ್ರೆ ಹದಿನೈದು ಆಗೂತೆ
ಅದೆ ಅಣ್ಣ ಊರಲ್ಲಿ ಕೆಲ್ಸನ ಅಡಚಣೆ ಇಲ್ಲ ನೀರು ಪೀರು ಈಡವು ಅದ ಮಳಿಗಳಿಗೆ ಎಣ್ಣಿ ಸೀಜನ್ ಅದ ಅಣ್ಣ ಅದ್ ತಿಂಗಳಿಗೆ ಹದಿನೈದು ಕೊಡು ಅನ್ನಬೇಕು ಅಣ್ಣ ನೀವು.
ಅದೇ ಬೇಸಿಕ್ ಟೈಮದಾಗ ಕೊಡ್ತಾರ ಆದ್ರೆ
ಬ್ಯಾಸಗಿ ಅಣ್ಣ ಬ್ಯಾಸಗಿ ಬಿಸಲ್ ನೋಡ್ ಕೊಡ್ತಾರಾ ಅಣ್ಣ ಅದೆಲ್ಲ. ಈ ಮಳಗಾಲ್ ಹೇಳ್ ಕೊಡ್ತಾರನ್ನ ಹೀಗ್ ಎಲ್ಲಾ ಮಾಡ್ಕೊಬೇಕಲ್ಲ ಹದಿನೈದು ಸಾವಿರ ರೂಪಾಯಿ ಕೊಡಲ್ಲ ಅಣ್ಣ ನೀವು
ಹ್ಮ್ ಏನ್ ನೀವ್ ಏನ್ ಕೆಲ್ಸ ಮಾಡ್ತೀರಿ
ನಾವ್ ಏನಿಲ್ಲ ಅಣ್ಣ ಹೊಲ್ದಾಗ ಅಣ್ಣ ಎಲ್ಲಿ ಕೆಲ್ಸಕ್ ಫಿಲ್ಸಕ್ ಹೋಗಲ್ಲ
ಹಾ ಹಾ
ಎಲ್ಲಿ ಕೆಲ್ಸಕ್ಕ ಹೊಹಿಲ್ಲ ಅಣ್ಣ
ಎಲ್ಲಿ ಇಲ್ಲಪ್ಪ ಇಲ್ಲೇ ಮನ್ಯಾಗ ಇದೀವಿ.
ಎಲ್ಲ್ ಹೋಗ್ಬೇಕ್ ಹೇಳ್ ಅಣ್ಣ ಎಲ್ಲಿ ಕಂಪನ್ಯಾಗ.
ಎಲ್ಲಿ ಇಲ್ಲ ಮಳೆ ಬಂದಿತ್ತು ಮಳೆ ಬಂದ ಸಲೆಂದ್ ಮನ್ಯಾಗಿದಿನಿ
ಹೌದಾ ಅಣ್ಣ ಹ್ಮ ಹಲೋ ಅಣ್ಣ
ಮತ್ತ ಅಣ್ಣ ಸಮಾಚಾರ
ಮತ್ತೇನಿಲ್ಲ ನಿಮ್ದ್ ಹೇಳಬೇಕು ನೀವ್ ಇಲ್ಲೆ ನಮ್ ನಮ್ ಕಡೆನೆ ಅದಿರನ್ನ ಯಾದಗಿರಿ ಡಿಸ್ಟಿಕ.
ಹ ನಿಮ್ದು ಯಾವು ಊರು ಅಣ್ಣ ಹೇಳು ಯಾವು ಊರು ಅಂದಿ
ನಮ್ದು ಯಾದಗಿರಿ ಅತ್ರ ಒಂದು ಕೆಂಬಾಯಿ ಸಿಟಿ ಅದ ಅಣ್ಣ ಕೆಂಬಾಯಿ
ಹ
ನಿಮ್ದನ್ನ
ನಮ್ದು ಈ ಕಡೆ ಯಾತಗಿರಿ ಇಲ್ಲಿ ಬೊಮ್ಮನಹಳ್ಳಿ ಅಂತ ಬರ್ತಿದೆ
ಹಳ್ಳಿ ಎನ್ ಅಣ್ಣ
ಹ್ಮ ಹಳ್ಳಿ
ಹೌದಾ ಅಣ್ಣ
ಹ್ಮ್
ಹೌದ ಅಣ್ಣ
ಇದು ಸುರಪುರ ಅತ್ರ
ಸುರಪುರ ಅತ್ರ ಆ ಅಣ್ಣ
ಹ್ಮ
ಹಾ ಇಲ್ಲಿ ಕೆಂಬಾಯಿ ಬಲ್ಲಿ ಒಂದು ಅದ ಅಣ್ಣ ಅದೇ ಅಂದ್ಯ ಗುತ್ತಿ ಬಸವಣ್ಣ ನಾ ಗುಡಿ ಕೆಂಪ
ಹೂ ಹೂ ಅಲ್ಲಿ ಅದೇ ಕೆಂಭಾವಿ ಲಿತ್ತಾನೆ ಸನೆ ಆಗುತ್ತಾ ಕೆಂಭಾವಿ
ಇಲ್ಲ್ಯಾ ಅಣ್ಣ
ಹ್ಮ ಇದೇ ಗುತ್ತಿ ಪಸಣ ಗುಡಿ ಅಂತಾರಲ್ಲ ಹ್ಮ್ ಅಲ್ಲೇ ಇದೆ ನಮ್ಮೂರಿ
ಅದೇ ಕೆಂಪೆಗೆಗ ಒಂದ್ ಹದ್ೈದ್ ಕಿಲೋಮೀಟರ್ ಆಬೋದಣೆ ಊರ್ಲಸಿ
ಹ್ಮ್ ಹದ್ನೈದ ಹದ್ನಾರ ಆಗುತ್ತ
ಸಮರ್ಪಂ ಸಂಚಾತ್ರಣ ಮರೈಲ್ ಚಂಬಲ್ಲಿಿ ಹೌದಣ
ಹ್ಮ
ಹಣ ನೋಡಲ್ಲ ನಿಮ್ದ
ನಾವ ಎಲ್ಲಿ ಇರದ ನೀವ ಎಲ್ಲಿ ಇರ್ತೀರಪ್ಪಾ
ಆ ಎಷ್ಟ್ ಜನ ಇದ್ದೀರಣ್ಣ ಮನಲಿ
ಮನೇಲಿ ಒಂದ್ ನಾಕ್ ಜನ ಇದವೆ
ಏನ ಅಣ್ಣದಾರ ಅದಾರ ಅಕ್ಕದಾರ ಅದಾರ ಅಣ್
ಆನದರ ತರ
ಏ ನಾಲ್ಕು ಮಂದಿ ಅಣದಾರ ಅಣ್ಣ
ಮೂವರ್ ಹಣದಾರರ ನಾವಬನೆ ಲಾಸ್ಟ್ ತಂಗ
ಹೌದ ಹಣ್ಣ ಏನ್ ಲಗ್ನ ಪಣ ಹಣದಾರಿಗೆ
ಹ್ಮ ಒಬ್ರಿಗೆ ಆಗೈತಿಲ್ಲ ಲಗ್ನ ಹ ಸರ್ತಾಲ ಕುಡ ತಾಲಿ ಬುಟ್ಟಿನ ಟಂ ಬುಟ್ಟಿನ
ಹೌದಾ
ಹಾ
ಮುಂದ ಕಲಿಬೇಕ ಎಲ್ಲಣ
ಕಲಿಬೇಕು ಟೆಂತ್ ಬಿಟ್ಟೀವಿ ಸತ್ಯ ಕಟ್ಬೇಕು ಎಕ್ಸಾಮ್
ಹೌದಾ ಅದೇನ ಕೆ ಪಾಸ್ ಮಾಡ್ತಾರತ್ತ ಅದೇನ್ ಮಾಡ್ಕೊಬೇಕಿಲ್ಲ
ಅದು ಪಸ್ ಬೇಕ್ ಪಸ್ನ ಕುೂತಾರ ತೋಡೆ ಮಂದಿ
ಅ ನಾಮ ಚಳಜಾ ಎ ಎಡಿಮಿಷಳ ನಮ ದೋಸ ಮಾಡ
ಹಾ
ಎಲ್ಲಿ ಅಡ್ಮಿಷನ್ ತವರಏ ಅದಕ್ಕೆ
ಹ್ಮ ಇಲ್ಲಬ್ಬ ನಮ್ ದೋಸ್ತ್ ಮಾಡ್ಸ್ಯನ ಒಂದ್ ತೊಗೊಂಡವ್ರ ಒಂದ್ ಆದ್ರರು
ಹರದ
ಗುಡಿ ಹತ್ರ ಕೊಟ್ರಾಸ್ ಕೊಟ್ರಾಸ್ ಗೊತ್ತಲ್ಲ
ಯ ಸೆ ರಣ
ರೋಹಿತ
ರೋಹಿಿತಣ್ಣ
ಹ್ಮ್ ಬತ್ತ
ಹಣ ಗೊತ್ತ ಅವ ಯಂಗ್ ಪಾಸ್ ಮಾಡ್ಕಲ್ ನಣ
ಹಾ ಎಲ್ಲೇ ಇಲ್ಲಿ ಯಾದಗಿಗ ಬಂದಿದ್ಂತ ಅದೇ ಯತ್ಗಿರಿ ನಮ್ ಡಿಸ್ಟ್ರಿಕ್ಗೆ ಅಲ್ಲಿ ನಮ್ ಡಿಸ್ಟ್ರಿಕ್ ದಾಗ ಒಂದ್ ಹದ್ಿನೈದು ಸಾವರ ಕೊಟ್ರಂತ ಕೋರ್ಟ್ ಪಾಸ್ ಮಾಡ್ರ ರಿಸಲ್ಟ್ ಏಟ್ ಮಾಡ್ರಿ ಅನ್ಪಾ ಕೇಳಿಲ್ಲಾ ಕೇಳ ಕೇಳಳ್ಬಕ್
ಇದೊಕ್ಕೆ ಎಡ್ತತರ್ಣ ಅಣ ಕವಣ ನಾವಕಕತಾಮ
ಅದೇ ಅಣ್ಣ ನಾವು ಮುಂದಕ್ಕೆ ಪೋನ್ ಹಸ್ತ ತಗೋಣ್ಣ ನಿಮಗೆ
ಅದಣ್ಣ ನಾವು ಕತ್ತ ಕೇಳ್ಕ ತಾಯಿ ಕೂಜ ಇತ್ಯದತೆ ಮಾಡ ಮಾಡಣ ಇಬ್ರು
ಹ್ಮ್ ಆಯ್ತಾಯ್ು ಬಳಣ ೋ ಹಸತಣ ಫೋನ್ ಹಸ್ಮ ಬರಕ್ೋತವಂತ
ಹಣ ಕೆ ಅದ್ದದ ಕಡ್ತಾರಣ ಇಪ್ಪತ್ತು ಮೂವತ್ ಸಾವಿರ ರೂಪಾಯಿ
ಏ ಅಷ್ಟೇನಿಲ್ಲ ಹದ್ನೈದೇ ಬಾಳ ಆದ್ರೂ ಒಂದ್ ಹದ್ನೆಂಟು ತೋತಿರ್ಬೋದು
ಹಾ ರೋಹಿತ ಎಲ್ಲಿ ಮ ನ
ಈಗ ಯಾದಗಿರಿ ಇಲ್ಲಿ ತಾಳಿ ಕೋಟೆ ಮಾಡ್ತಾನಂತ ಅವನು
ತಾಯಕಡ ಯ್ದಿ ಇರುವ ಪಾಸ್ ಮಾಡ್ಕೊಂಬ ಬಂದಳ ನ ಅಂತ ಅಲ್ಲಿಗೆ ಅಲ್ಲಿಗೆ ಹೋಗಿ ಬಂದಾನಣ
ಹ್ಮ್
ಹೌದಾ ಅದೇ ಹಂಗ ನಾ್ ಮಾಡ್ಬೇಕುಣಂಗ ಪಾಸ್ ಆಗಲ್ಲ ಎಲ್ಲಕ್ ಸುಮ್ ಕಾಲೇ್ ಓದ್ತಿೀವಿ
ಹ್ಮ್ ಸುಮ್ ನಾವು ಮುಂದಕ್ಫೋನ್ ಅಸ್ತ ತೊಳ ಕಟ್ಲಾಕತಿ
ಹಾಗೇ ಸುಮ್ಮ್ನೆಲಿ ಊರಾಗಿದ್ದೆನ ಹೊಲಕ್ಕ ಹೋಗ ಅದಕ್ ಹೋಗಂತಾರಣ ಮನಲಿ
ಹ್ಮ್ ಮನೇಲಿ ಏನ್ ಮರದ ಇರ್ಲ್ಲ
ಹ ಹೊಲಕ್ ಹೋಗ ಹೊಲಕ್ ಹೋಗಂತಾರಪ್ಪಾ ಮನ್ಾಗ ಏನ್ ಮಾಡ್ತಿ ಅಂತಾರ ಅಕ್ಕ
ಹ್ಮ
ಸುಮ್ಮ್ದ್ ಕಡೆ ಹೋದ್ರೆ ನಡತಾನೆಡೆ ಎ ಕಾಲೇಜ್ ಪಟ್ ಹೋದ್ರ ನಡತಾನೆ ಆ ಕಡೆ ಆಯ್ತೀವಿ
ಹ್ಮ್
ಅವ ಏನ್ ಮಾಡಣ ಈ ಸಾರ ಹೋಯ್ತಾ
ಈಗ ಏನು ಐ ಟಿ ಐ ಮಾಡಿರ್ಬೇಕ ಅನ್ಸ್ತವ
ಹೌದಣ
ಹ್ಮ
ಹೌದ ಅವ್ ಮಾಡಬೇಕ ಕಣ ಹದ್ನೇ ಸರತ್ ಪ್ರಾಣ ಹಂಗ ಹದ್ಿನೈದು ಹ ತೊಂತಾರ
ಅವ್ ಚೀಟಿ ಗಟ ತಗೋಕ್ ಬೇಕಂದ್ರ ಅವ್ರಗ್ ಒಂದ ದಿವ್ ಕೊಬೇಕು ಚೀಟಿಯನ್ ನಡಿಯತೆ ನಡೀತಾ
ಇವ್ನ ಕೂತ್ಬಾರ್ದಾನ ಮತ್ತ ಅವ್ರ
ಇವ್ನ ಕೂತ್ ಬಾರ್ದಣ್ಣ ಒಂದ್ ಸತಿ ಒಂದ್ ಅವ್ರ ದೋಸ್ತರು ಬರ್ದ ಅಂತತ್ ಮತ್ತಬ್ಬರ್ ಕುಂತು
ನಡತಣ ಮತ್ತೊಬ್ರು ಕೂತ್ ಬರ್ಸದ್ರ
ಇತ್ತು
ಅದೇ ಇಲ್ಲ ನಮ್ಮ ಅಣ್ಣಾರ ಅಂದ್ರಣ ಮತ್ತಬ್್ರ ಮ ಬರ್ಸಾರ ಹೇಳ್ತದ ಕಟ್ ಅಂದ್ರ
ಹ್ಮ್
ಅದೇ ಸಲ್ ನೋಡಬೇಕಂದ ನೋಣ
ಈ ಸತಿ ಲೋಸ್ ಬಿಟ್ಟಿದ್ರೆ ಕಟ್ ಬ್ಯಾಕ್ ಇಲ್ಲಣ್ಣ
ಣಟ್ಟ ನೀವವು ಕಟ್ಟ ಹೋಗ್ತಲ್ೀ ಸಡ ರಾಮೋತ್ ಗೊತಾ ಪಾಸ ಏನಲ್ಲಾ
ಹ ನಾ್ ಮನ ಜಗಾಡ್ ಬಿಟ್ಟೆ ಹೆಂಗಗತ್ತ ಅಂತ ನಂಗ ಗೊತ್ತಿಲ್ಲ ಗೊತ್ತಾಗ ನಾನು ಕಡತಿದ್ದೆ ಬಿುಡ
ಆ ರಾಮೋಹನ ಪಾಸ್ ಹಾಕಿ ಸ್ವಲ್ಪುಟ್ಟ ಕಾಲೇಜ್ ಉಂಟ ನೋಣ ಈಗ ನಮ್ ಬೆಟ್ಟೆ ಹತ್ರಣ್ಣ
ಹ್ಮ್ ಹ್ಮ ಅವನು ನಮ್ ದೋಸ್ತೆ ಅವನು
ನಾದಣ
ಹಾ
ಅದೇ ಅಂದ ಅಂದ ಹಿಂಗ ಇನ್ನಾ ಅಂದ ಹಿಂಗ ಗೊತ್ತೇನೆ ಈ ಸ್ವಲ್ಪೂರ್ ಹೊಂಟ್ರ ಈಗ
ಹ್ಮ ಅಣ್ಣ
ಮನೇಲ್ಲ ಏನ ಪೋನಪ್ಪ ಏನ ಕೊಡ್ಸಲ್ಲಣ ಹುಡುಗ್ಗ
ಏ ಇ ಕೊಡ್ಸಲ ಪಾಪು ಫೋನ್ ತೋತ್ನಂತದಂತಾನ ಅದ ನ್ ಕೊಡ್ಸಲ ಆಗಾರ ಮನ್ಯಾಗ
ಹೌದಣ ಕೊರ್ಸ ಮನೆಗೆ ಎಲ್ಲ ಕೇಳ ನನ ಅಂದಣ್ಣ
ಹ್ಮ
ಎ ಜನ ಫೋನ್ ತಗೊಂಡ ಎಲ್ಲನ ಕೊಡ್ಸಣ ಯಾರಂದ
ಹ್ಮ
ಹೌದ ಹಣಗ ಮತ್ತೆ ಇಸ್ಕೋಬ್ ದಡಪ್ಪರ ಮನೆ ನಾದಾರರು ದಡಪ್ಪರ ಏನ ಪೊಲೀಸರು ಅದಾರ
ಹ್ಮ್
ಸಿಕ್ಕಲ ಹ ಕೇಳಿ ನಣ್ಣ ಏ ಕೊಕಂಡ್ ಪಿಚಿ ಮುತ ನಕ್ ಕೊಡ್ಸ ಕತ್ತಾರಣ ಅವ್ರ ಮನ್ಯಾಗ ಅಂದ್ರ
ಹ್ಮ್
ಆಮೇಲ್ಲ ಜಾಳ ತಕತ ಮಲೆ ಫೋನ್ ಕೊಡ್ಸುತ್ತ
ಹ್ಮ್ ಏನ್ ಫೋನ್ ತೊಂದ್ರೆ ಏನಪದೆ ಇಲ್ಲಣ
ಏನ ಇಲ್ಲಣ್ಣ
ಸುಮನೆ ಪೋನ್ ಪಚ್ ನಂತ
ಹಳಾ
ಹ್ಮ್
ಅ ಆಮೇಲೆ ಚಿಲ್ಲಜ ಕಲ್ ಸಾಧಣ
ಹಾ ಆಯ್ತು ಹೇಳತ್ತ